ಹಲೋ.
ಹಲೋ.
ಹಲೋ. ಹಾ ಹಲೋ ಕೇಳಸ್ತಿದ್ಯಾ ಹಾ ರಿ.
ಕಳ್ಸಿದೆ ಪಾನಿ ಮೇಡಮ್ ಅವ್ರು
ಹಾ ಪಾವನಿನೆ ಊಟ ಆಯ್ತಾ
ಹಾ.
ಹಲೋ ಆಯ್ತ. ಮೇಡಮ್ ಅಂತ ಏನ್ ಕರಿಬೇಡಿ ನಾರ್ಮಲ್ ಆಗ್ ಮಾತಾಡಿ ಪರವಾಗಿಲ್ಲ ಹ್ಮ ಆಯ್ತು ನಿಮ್ದು.
ಹ ಓಕೆ ಓಕೆ ಮ್ಯಾಮ್ ನಮ್ದ ಆಯ್ತ್.
ಮೇಡಮ್ ಅಂತ ಕರಿಬೇಡಿ ನಾರ್ಮಲ್ ಆಗ ಮಾತಾಡಿ.
ಸರಿ ಸರಿ ತಮ್ದಾವುರು ತಮ್ದ ಯಾವ್ ಊರು ಪಾವನಿ ಅವ್ರೆ.
ಅ ಚಿಕ್ಕಬಳ್ಳಾಪುರ.
ಹೌದಾ ನಮ್ದು ಧಾವಡ ಡಿಸ್ಟ್ರಿಕ್ಕು ಕಲಗಟಿ ತಾಲೂಕ್ ಬರುತ್ತೆ.
ಹೌದ ಸರಿ ಸರಿ ಏನ್ ಮಾಡ್ತಿದೀರ.
ನಾವ ಇವಾಗ ಅಂದ್ರೆ ಅಗ್ರಿಕಲ್ಚರ್ ಮಾಡ್ತಿದೀವಿ ವರ್ಕ್.
ಹಾ ಸರಿ ಸರಿ ನಾನೇ ನಾನ ಓದ್ತಾ ಇದ್ದೀನಿ ಈಗ. ಡೈರಿ ಸೈನ್ಸ್ ಓದ್ತಿನಿ ಹ್ಮ್.
ಯಾವ್ದ ಯಾವ್ದು.
ಡೈರಿ ಸೈನ್ಸ್ ಅಂತ ಗೊತ್ತಾ ಗೋಸ್ ನೆಮ್. ಡೈರಿ ಸೈನ್ಸ್ ಹ ನೀವಂದ ಅದೇ ನಾರ್ಮಲ್ ಅಗಿ ಹಳ್ಳಿಯಲ್ಲಿ ಒಂದು ಡೈರಿ ಇರುತ್ತಲ್ವ ಹಾಲ್ ಡೈರಿ
ಹಾ ಅದೇ ಅದೇ ಅದೇ
ಇದಾ ಇದು ಆ ತರದಲ್ಲ
ಹಾ ಹಾ ಹಾ
ಅಂದ್ರೆ ನಾವು ಎಲ್ಲಾ ಫುಲ್ ಹಾಲಿನ ಬಗ್ಗೆ ಓದ್ತಿವಿ ಹಾಲಿನ ಬಗ್ಗೆ ಓದಿ ಅದ್ರದ್ದು ಬಗ್ ನೆಕ್ಸ್ಟ್ ಅದ್ರಲ್ಲಿ ಹಾಲಿನಲ್ಲಿ ಏನೇನು ಅದೇ ಸ್ವೀಟ್ ಜಾಮೂನ್ ಆಗಿ ಇರಬಹದು ರಸಗುಲ್ಲಾ ಕೋವಾ ಹ ಹ ಮಾಡ್ಬೋದು ಮತ್ತೆ ಅದ್ರಲ್ಲಿ ಫುಲ್ ಬಗಿ ಅದನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅದನ್ನೇ ಡೆರಿ ಸೆನ್ಸ್ ಆಗಿ ನಮ್ದುಎರಡು ಕಾಲೇಜ್ ಇದೆ ಒಂದು ಬೆಂಗಳೂರಲ್ಲಿ ಒಂದಿದೆ ಒಂದು ಕಲ್ಬುರ್ಗಿಯಲ್ಲಿದೆ ಹಾ ಈಗ ನನ್ ಲ್ಲಿದ್ದೀನಿ ಹ್ಮ್ ಹ್ಮ್ ಹಾ ಎಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಮನಲಿ ಚೆನ್ನಾಗಿದ್ದೀರಾ
ಹಾ ಎಲ್ಲ ಚೆನ್ನಾಗಿದ್ದಾರೆ ಮ್ ತಾವ ಏನು ಅಂದ್ರೆ ಈಗ ಬ್ರದರ್ಸ್ ಎಲ್ಲಾ ಇದ್ದಾರಾ
ಇಲ್ಲ ಇಲ್ಲ ನಾನು ಈಗ ಹಾಸ್ಟೆಲ್ ಅಲ್ಲಿ ಇದಿನಿ ನಾ ನಮ್ಮ ಮನೇಲಿ ನನ್ ತೆಂಗಿ ಹ ನನ್ ತಂಗಿ ಇದ್ದಾಳೆ ಅವಳಿಗ ಸೆಗೆಂಡ್ ಪಿಯು ಓದ್ತವಳೆ
ಹ ಹೌದಾ
ಆ ನಮ ಪಪ್ಪ ನಮ್ಮಮ್ಮ ಇಲ್ಲ ಇಲ್ಲ
ಹೌದಾ ನೀವ ಇಬ್ರೇನಾ
ಹಾ ಇಬ್ರೆ ನಾನು ನನ್ ತೆಂಗಿ ಅಷ್ಟೇ
ಹಾ ಹಾ ತಂಗಿ ಏನು ಓತ್ತಿದ್ದಾರೆ ಅವರು
ಅವರು ಸೆಕೆಂಡ್ ಪಿ ಯು ಅವ್ರು ಸೈನ್ಸ್ ಓತಿರೋದು ಚಿಕ್ಕಬಳ್ಳಾಪುರದಲ್ಲಿ ಓದ್ತಾರ ಅವ್ರರುನು
ಒಳ್ಳೇದಾಯ್ತ್ ಬಿಡಿ ಮತ್ತೆ ಊಟ ಎಲ್ಲಾ ಮಾಡಿದ್ರ
ಹಾ ಆಯ್ತು ನಿಮ್ದು
ನಮ್ದು ಇನ್ನೂ ಇಲ್ಲ ಮೆಂ ಮಾಡ್ಬೇಕು ಇವಾಗ
ಹಾ ಹಾ ಸರಿ ಸರಿ
ನಮ್ದ ಸ್ವಲ್ಪ ಲ್ಯಾಂಗ್ವೇಜ್ ಸ್ವಲ್ಪ ಇದಾಗುತ್ತೆ ನಿಮ್ ಚೆಕ್ ಚಿಕ್ಕಬಳ್ಳಾಪುರ ತರಆಗಲ್ಲ
ಅಂದ್ರೆ ಇಲ್ಲಿ ನನ್ ಫ್ರೆಂಡ್ಸ್ ಇದ್ದಾರೆ ಅ ಬೀದರ್ನವರು ಮತ್ತೆ ಕಲ್ಬುರ್ಗಿ ಆ ಆ ಕಡೆರುೂ ಇದರೆ ಹ ಅಷ್ಟು ಬೇಗ ಬರೋದಿಲ್ಲ ಪರವಾಗಿಲ್ಲ ನೀವು ಹ್ಮ ಇದ್ರಲ್ಲೇ ಮಾತಾಡಿ ನನ್ಗೆ ಅರ್ಥ ಆಗತ್ತೆ ಹ್ಮ್ ಹ
ರಫ್ ಆಗತ್ತೆ ಸ್ವಲ್ಪ
ಹ ಇಲ್ಲೆಲ್ಲ ಮಾತಾಡ್ತಾರಲ್ಲ ಸೊ ನನ್ ನಾನು ಕಲ್ತಿದ್ದೀನಿ ಅವ್ರ ಜೊತೆ ಮಾತಾಡಿ
ಅದೇ ಅದೇ ನಮ್ದು ಸ್ವಲ್ಪ ರಫ್ ಆಗತ್ತೆ ಆಮೇಲೆ ಒಂದೊಂದು ಶಬ್ದ ಗೊತ್ತಾಗಲ್ಲ ನಿಮ್ಗ್ ಬೇಗ ಆ ತರ ಇರ್ತ್ತ ಅದೇ ಮತ್ತೆ ಎಲ್ಲ ಪ್ರವಾಸಕ್ಕೆಲ್ಲಾ ಹೋಗಿದ್ರ ಹೊರಗಡೆ ಏನಾದ್ರೂ
ಹ ಹೋಗಿದ್ದೆ ಅಂದ್ರೆ ನಾನ್ ಜಾಸ್ತಿ ಹೋಗಿಲ್ಲ ಲಾಸ್ಟ್ ಟೈಮ್ ಒಂದು ಉಡುಪಿ ಹೋಗಿದ್ದೆ ಅಷ್ಟೇ
ಹ ಹೌದಾ ಮತ್ತೆ ಅಲ್ಲಿ ನಿಮ್ಮ ಇದು ಬೆಂಗ್ಳೂರ್ ಸುತ್ಮುತ್ಲು ಹೋಗಿಲ್ವಾ
ಹ ಬೆಂಗ್ಗಳೂರ್ ಅಂತಂದ್ರೆ ಇಲ್ಲಿ ಒಂದು ಲಾಲ್ ಬಾಗ್ ಇದೆ ಅಲ್ಲಿ ಮತ್ತೆ ಸ್ವಲ್ಪ ಅದೇ ಟೆಂಪಲ್ ಅಂತಂದ್ರೆ ಇಸ್ಕಾನ್ ಟೆಂಪಲ್ ಒಂದು
ಹೌದು
ಹ ಮತ್ತೆ ಕಬನ್ ಪಾರ್ಕ್ ಹೋಗಿದ್ದೆ ಹ ಹೋಗಿದ್ದೆ ಹೋಗಿದ್ದೆ ಹ
ಮತ್ತೆ ಇ ಹೈಕೋರ್ಟ್ ವಿಧಾನಸೌಧ ಎಲ್ಲಾ ಹೋಗಿಲ್ವಾ
ಹಾ ಅದು ನೋಡಿದ್ದೀನಿ ಎಲ್ಲಾ ನೋಡಿದ್ದೀನಿ ನೀವ್ ನೋಡಿದೀರಾ
ಹಾ ನಾವು ಹೋಗಿದೀವಿ ಒಳಗಡೆ ಎಲ್ಲಾ ಓಡಾಡ್ ಬಂದಿದೀವಿ ಅಂದ್ರ ನಮ್ದ ಇವರು ಇದ್ರಲ್ಲ ಜಗದೀಶ್ ಶೆಟ್ಟರ್ ಇದ್ದ್ರಲ್ಲಾ ಚೀಫ ಮಿನಿಸ್ಟರ್ ಆ ಟೈಮ್ ಅಲ್ಲಿ ಆ ಟೈಮಲ್ಲಿ ಪಾಸ್ ಕೊಟ್ಟಿದ್ರು ಹೋಗಿದ್ವಿ ಒಳಗಡೆ ಎಲ್ಲಾ ಓಡಾಡ್ ಬಂದಿವಿ ಆಮೇಲಿ ಬನ್ನೆರಗಟ್ಟಾ ಎಲ್ಲಾ ಚೆನ್ನಾಗಿದೆ ನೋಡಿ ಹೋಗಿ ಬರಿ
ಹಾ ಬನ್ನೆರಗಟ್ಟಾ ಹೋಗ್ಬೇಕು ನಾವ್ ಫ್ರೆಂಡ್ಸ್ ಹೋಗ್ಬೇಕು ಅಂತಿದೀವಿ ಬಟ್ ನಮ್ಗೆ ಟೈಮ್ ಆಗ್ತಿಲ್ಲಾ ಬರೆ ಎಕ್ಸಾಮ್ಸ್ ಓದು ಬರ ಬರಿ ಅದೇ ಆಗುತ್ತೆ ಅದ್ರಿಂದ ಹಾ ಸಫಾರಿ ಚೆನ್ನಾಗಿರುತ್ತೆ. ಹಾ ಈಗಲ್ಲಿ ಅನಿಮಲ್ಸ್ ಎಲ್ಲಾ ಜಾಸ್ತಿ ಆಗಿದಾವಲ್ಲಾ ಹುಲಿ ಆಗಿರ್ಬೋದು ಅವೆಲ್ಲಾ ಅದಕ್ಕೆ ಹುಂ
ಆಮೇಲೆ ಚಂಪಕಧಾಮಸ್ವಾಮಿ ಬೆಟ್ಟಾ ಇದೆ ಅಲ್ಲಿ ಬನ್ನೆರಘಟ್ಟದಲ್ಲಿ
ಹಾ ನನ್ಗ ಅದಷ್ಟು ಗೊತ್ತಿಲ್ಲಾ ನಾವ ಇನ್ನು ಹೋಗಿಲ್ಲಾ ಹ್
ಹಾ ಚೆನ್ನಾಗಿದೆ ಅಲ್ಲಿ.
ಹಾ ಸರಿ ಸರಿ ಇ ಒಂದ್ಸಲಾ ಹೋಗ್ ಬರ್ತೀವಿ ನಾ ನಾನ್ ತುಂಬಾ ಕರೀತಿದ್ದೀನಿ ನಾ ಇವುನು ಹಾ ಹೋಗಿದ್ದೆ ಮುಲ್ಲಾ ಒಂದ್ ಹದಿನೈದ ದಿನಾ ಆಯ್ತು ಈಗ ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ ಮೂರ್ ದಿನ ರಜೆ ಇದೆ. ಆಗ ಹೋಗ್ಬೇಕು ನಮ್ಗೇನಿಲ್ಲೇ ಹತ್ರ ಆಗುತ್ತೆ ಹ್ಮ್ ಚೆನ್ನಾಗಿ ಆದರೆ ಒಂದೂವರೆ ಗಂಟೆ ಅಷ್ಟೇ ಆರಾಮಾಗಿ ಹೋಗಿ ಬರಬಹುದು
ಅದೇ ಅದೇ ಹುಂ ಮಳೆ ಎಲ್ಲಾ ಆಗಿದೆ ಅಂತಾ ಊರ್ ಕಡೆ
ಹುಂ ಪರವಾಗಿಲ್ಲಾ ಬೆಳೆ ಬೆಳಿ ಅಷ್ಟು ಆಗಿದೆ
ಅಲ್ಲಿ ನಮ್ ಕಡೆನೆ ಸ್ವಲ್ಪ ಮಳೆ ತೊಂದರೆ ಆಗಿದೆ ಮಳೆ ತೊಂದರೆ ಇದೆ ಇ ಇನ್ನು ಇಲ್ಲಿ ಎಲ್ಲಾ ಬಿತ್ತನೆ ಆಗಿದ್ದಾವೆ ಮಳೆ ಇಲ್ಲ ಅದೇ ಅದೇ ಹ್ ಮತ್ತೆ ಈ ಕಡೆ ಎಲ್ಲ ಬಂದಿರ್ತಾ ಹುಬ್ಬಳ್ಳಿ ಧಾರವಾಡ ಎಲ್ಲಾ
ಇಲ್ಲಾ ಇಲ್ಲಾ ನಾನ್ ಬಂದಿಲ್ಲಾ ಆ ಕಡೆ ಎಲ್ಲಾ ಹುಂ ಹುಂ ನಾನೀಗೆ ಚಿಕ್ಕಬಳ್ಳಾಪುರ ಹ ಬರ್ತೀನಿ
ಹ್ಮ್ ಬಂದ್ರೆ ಈ ಕಡೆ ಬನ್ನಿ ಕಾಲ್ ಮಾಡಿ ಬನ್ನಿ ಸಿದ್ದಾರ್ ಮಠಾ ಹೆಸರು ಕೇಳಿದರಾ
ಇಲ್ಲಾ
ಸಿದ್ದಾರೋಡ ಮಠಾ ಅಂದ್ರೆ ಫೇಮಸ್ ಈ ಕಡೆ ಹುಬ್ಬಳ್ಳಿ ಧಾರವಾಡ
ಹಾ ಕೇಳಿಲ್ಲಾ ನಾನು ಹ್
ರಾಜ್ ಕುಮಾರ್ ಆಮೇಲೆ ಪುನೀತ್ ರಾಜ್ ಕುಮಾರ್ ಶಿವರಾಜ್ ಕುಮಾರ್ ಫ್ಯಾಮಿಲಿ ಎಲ್ಲಾ ಬಂದಿರುತ್ತಾರೆ ಇಲ್ಲಿ. ಅವರಂದ್ರೆ ವರ್ಷ ಒಂದ್ಸಲಾ ಎರಡ್ ಸಲಾ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ.
ಹಾ ನನಗ್ ಗೊತ್ತಿಲ್ಲಾ ಅಷ್ಟದು
ಅಂದ್ರೆ ರಾಜ್ ಕುಮಾರ್ ಏನ ಆಕ್ಟಿಂಗ್ ಮಾಡ್ತಿದ್ರಲ್ಲಾ ಆ ಟೈಮ್ ಅಲ್ಲಿ ಅಂದ್ರೆ ಬಿಫೋರ್ ಈಗ ಫೋರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಆ ಟೈಮ್ ಅಲ್ಲಿ ಅವರು ಇಲ್ಲಿ ಬಂದಾಗ ಮೊದ್ ಅವ್ರು ನಾಟಕ ಶೋ ಎಲ್ಲಾ ಮಾಡ್ತಿದ್ರಂತೆ ಆ ಟೈಮ್ ಅಲ್ಲಿ ಬಂದಾಗ ಇಲ್ಲೇ ವಸ್ತಿ ಉಳಿತಿದ್ರು ವರು ಮಠದಲ್ಲಿ
ಹಾ ಹಾ
ಬಂದು ಇಲ್ಲೆಲ್ಲಾ ವಸ್ತಿ ಉಳ್ಕೊಂಡು ಅಂದ್ರೆ ಅಜ್ಜಿಗೆ ಎಲ್ಲಾ ಅಂದ್ರೆ ಅವ್ನು ಅಜ್ ಸಿದ್ದಾಡ್ಜ್ಜಅಂತ ಹೇಳಿ
ಹಾ
ಅವ್ನಿಗೆ ಬಾಳ ಭಕ್ತಿಯಿಂದ ನಡ್ಕೊಂಡು ಅಂದ್ರ ಆ ಮೇಲೆ ಬಂದ್ರು ಒಂದ ಟೈಮ್ ಅಲ್ಲಿ ಹ್ಮ ಅಂತ ಅದ ಅದೇ ಪಲ್ದಿನ ಪಾಲಿಸ್ತಾರಾ ಈಗ ಅವರೆಲ್ಲ ಮನೇಲಿ ಆಮೇಲೆ ರಾಘವೇಂದ್ರ ಮಂತ್ರಾಲಯ ರಾಘವೇಂದ್ರ
ಹಾ ಹೇಳಿ ಹೇಳಿ
ಮಂತ್ರಾಲಯ ರಾಘೇಂದ್ರ ಸ್ವಾಮಿಗೆ ಮತ್ತೆ ಸ್ಧಡಜಿಗೆ ಬಾಳ ನಡ್ಕತಿದ್ರು ಅವರು
ಹಾ ಮತ್ತೆ ಈ ಕಡೆ ನೀವು ನಂದಿಲ್ಸ್ ನೋಡಿದೀರಾ
ಇಲ್ಲ ಮೇಡಮ್ ಆ ಕಡೆ ಬಂದಿಲ್ಲ ನಾವು
ಹ ಇಲ್ಲಿ ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ ಮತ್ತೆ ಕೈವಾರ ಕೈ ಗಿರಿಇದು ಫೇಮಸ್ ಈ ಕಡೆ ಪ್ಲೇಸ್ ಗಳು
ಆಮೆ ಕೊಟಿಲಿಂಗ ಎಲ್ಲ ಸಂಪತ್ತ ಅದು
ಹ ಕೋಟಿ ಹ ಕೋಟಿಲಿಂಗ ಈಗೆಲ್ಲೇ ಕೋರ್ದ ಕೋಲಾರದ ಹತ್ರ ಅಲ್ಲಿ ನಮ್ ತಾತ ಊರು ಇದೆ ಬಂಗಾರಪೇಟೆ ಅಂತ ಹೇಳ್ಬಿಟ್ಟು ಆ ನಾನ್ ಅಲ್ಲಿ ಹೋಗಿದ್ದಾಗ ಕೋಟಿಲಿಂಗೇಶ್ವರ ಆ ಕೋಟಿಲಿಂಗೇಶ್ವರ ಆ ಕಡೆ ಎಲ್ಲ ಸುತ್ತತ್ಕೊಂಡ್ ಬಂದಿದ್ದೆ
ಹೌದಾ
ಹ್ಮ್ ಚೆನ್ನಾಗಿದೆ ನೀ ಹ್ಮ ಚೆನ್ನಾಗಿದೆ
ಹ್ಮ್ ಆಮೇಲೆ ಇದಗ ಇವು ರಿಷಾದವ್ರದಂದ ನ್ಯ ಇ ಇದ್ ಮಾಡಿದರಲ್ಲಾ ಕಡೆ ಎಲ್ಲ ಹಾ ಶಿವನ್ ಟೆಂಪಲ್ ಏನೋ ಇದನ್ ಮಾಡಿದಾರಲ್ಲ ಇಲ್ಲ ಇಲ್ಲ ಮ್ಯಾಮ್ ನಾವ ಅಂದ್ರೆ ಇದ್ರಲ್ಲೇ ನೋಡಿದ್ದ ಫೋನಲ್ಲಿ
ಹಾ
ಮೊನ್ನ ಹ ಇನಾಗ್ರೇಷನ್ ಮಾಡಿದ್ರಲ್ಲ ಅದು ಈಗ
ಹ ಹ ಹ್ಮ್ ಬಟ್ ಅದನ್ನ ಮಾರ್ನಿಂಗ ಬೆಳಗ್ಗೆ ಗಿಂತು ನೈಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ನೈಟ್ ಲೈಟಿಂಗ್ಸ್ ಎಲ್ಲಾ ಆಗ್ತಾರೆ ನೈಟ್ ಲೈಟಿಂಗ್ಸು ಮತ್ತೆ ಅದಕ್ ಹಾಡೆಲ್ಲ ಹಾಕಿ
ಹಾ ಮ್ಯೂಸಿಕ್ ಟೈಪ್ ಮಾಡಿರ್ತಾರೆ ಹ ಹ ಹೌದಾ ಆಮೇಲೆ ಅಲ್ಲಿ ಹಂಗೇನಾರು ಇದು ಇದೆಯ ವ್ಯವಸ್ಥೆ ಇದೆನ ಅಲ್ಲಿ
ಹ ಅಲ್ಲಿದೆ ರೂಮ್ಗಳು ಇರ್ಬೇಕು ಈಗ ಇಲ್ಲಾಂತಂದ್ರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಉಳ್ಕೋಬಹುದು
ಹೌದಾ ಮೆಂ
ಹಾ ಒಂದ್ಸಲ ಬಂದ್ ನೋಡಿ ಚೆನ್ನಾಗಿದೆ ಹ್ಮ್
ಮತ್ತೆ ನಿಮ್ದೆಲ್ಲ ನಿಮ್ದು ಯೂನಿವರ್ಸಿಟಿ ಯಾವ್ದ್ ಬರುತ್ತೆ
ಕೆ ವಿ ಎಫ್ ಎಸ್ ಯು ಬೀದರ್ ಬರುತ್ತೆ
ಹಾಂ ಹಾಂ ಹಾ ಅಂದ್ರೆ ಕೋರ್ಸ್ ಎಷ್ಟು ಎಷ್ಟು ವರ್ಷ ಮೇಡಮ್ ಇದು
ನಾಲ್ಕ್ ವರ್ಷ ಇರುತ್ತೆ ಇದು. ಇದಾದ್ಮೇಲೆ ನೀವು ಪಿ ಜಿ ಮಾಡ್ಬೋದು ಪಿ ಜಿ ಮಾಡ್ಲಕ್ಕೆ ಎರಡು ವರ್ಷ ಇಲ್ಲ ಪಿ ಜಿ ಮಾಡಿಲ್ಲ ಹ ಸೆಮ್ ಸಿಸ್ಟಮ್ ಸೆಮ್ ಸೆಮ್ ಇರುತ್ತೆ ಹ್ಮ್
ಮತ್ತೆ ಚೆನ್ನಾಗಿದೆನೆ
ಜಿ ಇಲ್ಲಾ ಅಂದ್ರೆ ನಿಮಗೆ ಫೋರ್ ಇಯರ್ಸ್ ಆದ್ಮೇಲೆ ಜಾಬ್ ಮಾಡ್ಕೊಬಹುದು ಹ್ಮ್ ಇದು ನಾರ್ಮಲ್ ಡಿಗ್ರಿ ಆಗಿದ ತಕ್ಷಣ ಸಿಗೋಂತದ್ದಲ್ಲ ಇದು ನೀವು ಸಿ ಪಿ ಯು ಮುಗಿದ್ಮೇಲೆ ಸಿಇ ಟಿ ಎಕ್ಸಾಮ್ ಬರುತ್ತಲ್ಲಾ ಅದನ್ ಮಾಡಿ ಆದ್ಮೇಲೆ ಹ ಅದ್ರಲ್ಲಿ ನಿಮ್ಗೆ ಈ ಫಸ್ಟ್ ಸೀಟ್ ಅಲಾಟ್ ಆಯ್ತು ಅಂತಂದ್ರೆ ಈ ಕಾಲೇಜ್ ಸಿಗುತ್ತಷ್ಟೇ ಇಲ್ಲ ನೀವು ದುಡ್ಡು ಕಟ್ಬೇಕು ದುಡ್ಡು ಕಟ್ಟ ಬರ್ಬೇಕಾಗತ್ತೆ ಅಂದ್ರೆ ಎನ್ ಐ ಆರ್ ಐ ಕೋಟಾ ಅಂತ ಬರುತ್ತಾ ಆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹಾ ಆತರ ಬರ್ಬೇಕಾಗತ್ತೆ ಅದ್ರಲ್ಲಿ ತುಂಬಾ ದುಡ್ಡು ತಗೋತಾರೆ ಹ್ಮ್ ಅದ್ರಲ್ಲಿ ಫೀಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಗೌರ್ಮೆಂಟ್ ಸೀಟ್ ಅಂತಂತಂದ್ರೆ ಹತ್ತತ್ರ ಒಂದ ಮೂವತ್ತೇಳು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮೂವತ್ತೇಳಳ್ ನಲ್ವತ್ತ ಇರುತ್ತೆ ಆಮೇಲೆ ಹೋಗ್ತಾ ಹೋಗತಾ ಹದಿನೈದು ಇಪ್ಪತ್ತು ಈ ತರ ಇರುತ್ತೆ ಕಮ್ಮಿ ಆಗುತ್ತೆ ಹ್ಮ ಹಾ ಇದೆ ಇದ್ರಲ್ಲಿ ಜಾಬ್ಗೆ ಏನ್ ತೊಂದ್ರೆ ಇಲ್ಲ ಹ
ಬಯೋ ಕಂಪ್ನಿ ಎಲ್ಲ ಬರುತ್ತಲ್ಲ ಬಯೋ ಅಲ್ಲೆಲ್ಲಾ ಯೂಸ್ ಆಗುತ್ತೆ
ಇಲ್ಲ ಇದು ಡೈರಿ ಎಲ್ಲ ಡೈರಿ ರಿಲೇಟೆಡ್ ಬರುತ್ತ ಇದು ಕೆ ಎಂ ಎಫ್ ಹ ಕೆ ಎಂ ಎಫ್ ಕೇಳಿದೀರಲ್ಲ ಕೆ ಎಮ ಎಫ್ ನಂದಿನಿ ಅಮುಲ್ ಆ
ಹ್ಮ
ಈ ತರ ಡೈರಿಗಳಲ್ಲಿ ಡೈರಿ ಸೆಕ್ಟರ್ ಗಳಲ್ಲಿ ನಮ್ಗ್ ಜಾಬ್ ಅಲಾಟ್ ಆಗುತ್ತೆ ಹ್ಮ
ಹ್ಮ್ ಹಾ ಚೆನ್ನಾಗಿದೆ ಬಿಡಿ ಹಂಗಾದ್ರೆ
ಹ್ಮ್ ಅದಂತಾನೆ ಅಲ್ಲ ಮತ್ತೆ ಇದ್ರಲ್ಲಿ ರಿಸರ್ಚ್ ರಿಸರ್ಚು ಮಾಡ್ಬೋದು ಸೈಂಟಿಸ್ಟ್ ಆಗಿ ಪ್ರಮೋಟ್ ಆಗುತ್ತೆ ಕರ್ನಲ್ ಒಂದು ಎನ್ ಡಿ ಕರ್ನಲ್ ಅಂತದೆ ಒಂದು ಅಲ್ಲಿ ಅದು ಒಂದು ಫೇಮಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು ಅಲ್ಲಿ ಅಲ್ಲಿ ರಿಸರ್ಚ್ ಮಾಡ್ಬೋದು ಅಲ್ಲಿಗ್ ಹೋಗ್ಬೇಕಂತಂದ್ರೆ ಐಕಾರ್ ಅಂತ ಒಂದ್ ಎಕ್ಸಾಮ್ ಬರುತ್ತೆ ಅದನ್ ಕಂಪ್ಲೀಟ್ ಮಾಡ್ಕೋಬೇಕು ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಅದ್ರ ಚೆನ್ನಾಗ ರ್ಯಾಂಕಿಂಗ್ ತಗೊಂಡ್ರಿ ಅಂತಂದ್ರೆ ಆ ಕಾಲೇಜ್ ಸಿಗುತ್ತೆ ಆ ಕಾಲೇಜ ಅಲ್ಲಿ ನೀವು ರಿಸರ್ಚ್ ಅದು ಮಾಡ್ಕೊಂಡು ಪಿ ಜಿ ಮಾಡಿದ್ರೆ ಮಂತ್ಲಿ ಪರ್ ಇದು ಸ್ಕಾಲರ್ಶಿಪ್ ತರ ಸ್ಟೇ ಫಂಡ್ ಬರುತ್ತೆ ಜೊತೆಗ್ ನೀವು ಪ್ಲೇಸ್ಮೆಂಟ್ ಚೆನ್ನಾಗ ಆಗುತ್ತೆ
ಹೌದಾ
ಹಂಗ ಮಾಡಿದ್ರೆ ಹ್ಮ
ಬೆಂಗಳೂಲ್ಲಿ ಯಾವ ಏರಿಯಾ ಇರೋದ ನೀವು
ಹೆಬ್ಬಾಳ
ಹೆಬ್ಬಾಳ ಹಾ ಹಾ ಇದು ಬಿ ಎ
ಹಾ ಬಿ ಎಲ
ಬಿ ಎಲ್ ಬರಲ್ಲಲ್ಲ
ಹ ಇಲ್ಲ
ಹೂ
ಹೆಬ್ಬಾಳ
ಹೆಬ್ಬಾಳ ಹೆಬ್ಬಾಳ ಹಾ ಹಾ ಸರಿ ಸರಿ ಗೊತ್ತಾಯ್ತು ಹ್ಮ್ ಹ್ಮ್ ಈದಿ ಪಿಜಿಯಲ್ಲಿ ಇರೋದ ಅಥಾವ ರೂಮ್ ಮಾಡ್ಕೊಂಡಿದ್ರಾ.
ಕಾಲೇಜ್ ಹಾಸ್ಟೆಲ್ಲೆ ಅಂದು ಗೌರ್ಮೆಂಟ್ ಹಾಸ್ಟೆಲ್ ಬರತ್ತೆ. ಕಾಲೇಜ್ ಕಡೆಇನ್.
ಊಟದ್ದೆಲ್ಲ ನೀವು ಮಾಡ್ಕೊತೀರಾ.
ಇಲ್ಲ ಹಾಸ್ಟೆಲಲ್ಲೆ ಕೊಡ್ತಾರೆ ತ್ರೀ ಟೈಮ್ಸ್ ಕೊಡ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸಂಜೆ ಸ್ನಾಕ್ಸ್ ಇರುತ್ತೆ ಅದಾದ್ಮೇಲೆ ನೈ ಟುಬು ಊಟ ಕೊಡ್ತಾರೆ. ಹ್ಮ್ ಹ ಚೆನ್ನಾಗಿದೆ ನಮ್ಗೆ. ಬೇರೆ ಹಾಸ್ಟೆಲ್ ಕಂಪೇರ್ ಮಾಡಿದ್ರೆ ಫುಲ್ ಬೆಟರ್ ಅನ್ಕೊಳ್ಳಿ. ಬೇರೆ ಹಾಸ್ಟೆಲ್ಗಳಲ್ಲಿ ತುನ್ ಊಟ ಎಲ್ಲಾ ಚೆನ್ನಾಗಿರಲ್ಲ ಅಡ್ಜಸ್ಟ್ ಆಗಲ್ಲಾ. ನೀರ್ ಪ್ರಾಬ್ಲಮ್ ಆಗಿರ್ಬೋದು ಬೇರೇ. ಹ ಆಗಾಗ ಬರ್ತಾರೆ ನಾನೇ ಹೋಗ್ತಿರ್ತೀನಲ್ಲಾ ಸೊ ಅವ್ರಿ ಬರದ್ ಕಮ್ಮಿ ಅವ್ರಿಗೆ ಮನೆ ಕಡೆ ಕೆಲ್ಸ ಜಾಸ್ತಿ. ಹ್ಮ್ ಅವ್ನ್ ನಮ್ದು ನ್ಯ್ ಚಿಕ್ಕುದು ಹೋಟಲ್ ಇದೆ. ಅದೆ ಊರಿನಲ್ಲಿ ಇಡ್ತಾರಲ್ಲಾ. ಒಂದು ತಿಂಡಿ ಅಂಗಡಿ ಅಂತ ಹ. ಹಾ ಆ ತರ ಚಿಕ್ಕದೊಂದು ಹೋಟೆಲ್ ಇದೆ ಅವ್ರು ಅಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಇರ್ತಾರಲ್ಲಾ. ಸೋ ಅವ್ರಿಗೆ ಫ್ರೀ ಆಗದಿಲ್ಲ ಬರೋದಿ ಕೆ ನಾನೇ ಹೋಗಿ ಮಾತಾಡ್ಕೊಂಡು ಹ್ಮ್ ಮಾತಾಡ್ಕೊಂಡು ಬರ್ತೇನಿ.
ಹಾ ಒಳ್ಳೇದ್ ಬಿಡಿ ಮತ್ತೆ ಅವ್ರಿಗೆ ಟೈಮ್ ಸಿಗಲ್ಲ ಅಂದ್ರೆ.
ಹ್ಮ್ ಮತ್ತ್ ಅವ್ರ್ ಬರ್ಬೇ ಕಂದ್ರೆ ರಿಸ್ಕ್ ಆಗುತ್ತೆ ಅದಿಕ್ಕೆ ನಾನು ನೀವು ಬರ್ಬೇಡಿ ನಾನೇ ಬಂದ್ ಮಾತಾಡ್ಕೊಂಡ್ ಬಿಡ್ತಿನಿ ಅಂತಾ.
ಹ್ಮ್ ಹ್ಮ್ ಈಗ ನಾವು ಮನೇೆಯಲ್ಲಿ ನಾ ಚನ ಇದೀವಿ ನಮ್ಮ ಮಿಸಸ್ಸು ನಾವು ಅಪ್ಪ ಅಮ್ಮ. ಹ ನಮ್ದು ಸ್ವಲ್ಪ ಭೂಮಿ ಇದೆ ಒಂದು ಮೂರ್ ಎಕ್ರೆ ಭೂಮಿ ಇದೆ.
ಹಾ
ಅಷ್ಟೇ ಮತ್ತೆ ಕೃಷಿ ಮಾಡ್ಕೊಂಡಿದಿವಿ ಅಷ್ಟೇ ಹ್ಮ್.
ಹ್ಮ್ ಅದೂ ಒಂದ್ ಒಳ್ಳೆ ಕೆಲ್ಸನೇ ನಾಲ್ಕ್ ಜನು ಕೂಟ ಕೊಡಗೋಂತ ಕೆಲ್ಸ ಅಲ್ವಾ ಅದನು.
ಹ ಅದೇ ಕೊಡೋದಂದ್ರೆ ಈಗ ಮಳೆ ಎಲ್ಲ ಪೆ ಪ್ರಾಬ್ಲಮ್ ಆಗ್ತದಿಲ್ಲಮ್ಮವ್ವ ಇದೆ ಸಮಸ್ಯೆ ಆಗಿದೆ ಈಗ.
ಮಳೆ ಇಲ್ಲ ಅಂತಂದ್ರೆ ಅದು ಫುಲ್ ಕಷ್ಟ ಆಗ್ಬಿಡುತ್ತೆ ಮತ್ತೆ.
ಹ್ಮ್ ಈಗ ನಾವು ಅದನ್ನ ಹಂಗ ಆಗ್ದ ಇದ್ದಿಕಿಂಗ ಏನೆ ಗಿ ಗೇಣಿ ಅಂದ್ರೆ ಗೊತ್ತಲ್ಲ ಮೆಮ್ ವರ್ಷಕ್ಕೆ ಇಷ್ಟು ದುಡ್ಡು ಅಂತೇಳಿ ಮಾತಾಡಿ ಕೊಡ್ತಾ ಇದಿವಿ ಅನ್.
ಹಾ ಸರಿ ಸರಿ ಹ್ಮ್. ಹ್ಮ್
ಮತ್ತೆ ಎಲ್ಲಾ ನೀವು ಬಂದಾಗ ಬನ್ನಿ ಹುಬ್ಬುಳಿಗೆ ದಾರ್ವಾಡ್
ಹಾ ಕಾಲ್ ಮಾಡ್ತೀನಿ ತಗೊಳ್ಳಿ ಹಾ. ಹ್ಮ್
ಓಕೆನಾ ಸರಿ ಸರಿ ಮ ಮತ್ತೆ ಕಾಲ್ ಮಾ ಸರಿನಾ ಓಕೆ ಮತ್ತೆ ಓಕೆ ಥ್ಯಂಕಿಯು.
ಹ್ಮ ಹ ಸರಿ.